ನಮಸ್ತೆ ಹಾ ಗೇಳತಿ
ಏನು ಮಾಡುತ್ತಿದ್ದೀಯಾ.
ಹಾಗೆ ಸುಮ್ಮನೆ ಕುಳಿತಿರ್ರುವೆ ನೀವು
ನಾವು ಸುಮ್ಮನೆ ಕುಳಿತಿದ್ದೇನೆ
ಹ್ಮ್ ಊಟಾ ಆಯಿತ್ತೆ.
ಇನ್ನು ಇಲ್ಲಾ ಮಾಡ್ಬೇಕು ಇಗ ನಿಮ್ಮದು
ನಮ್ಮದೇ ಆಯ್ತು ಮುಂಜಾನೆ ಆಯ್ತು ಮಧ್ಯಾಹ್ನ ಉಂಟು ಊಟಾ ಮಾಡಬೇಕ ನಿಮ್ಮದು
ಮುಂಜಾನೆ ಆಯಿತು ಮಧ್ಯಾಹ್ನ್ದೂ ಊಟ ಮಾಡಬೇಕು ಈಗಾ
ಏನು ಮಾಡುತ್ತಿದ್ದಾರೆ ಮನೆಯಲ್ಲಿ
ಅಪ್ಪಾ ಮಲಗಿಕೊಂಡಿದ್ದಾರೆ ಅಜ್ಜ ಮಲಗಿಕೊಂಡಿದ್ದಾನೆ. ನಾನು ಕುಳಿತುಕೊಂಡಿದ್ದೇನೆ.
ಹ್ಮ್ ನಾನು ನಿಮಗೆ ನಮ್ಮ ಕೊಠಡಿಯ ವಿಷಯ ಹೇಳುತ್ತಿದ್ದೆ ಅಲ್ಲವೇ ನನ್ನ ಕಾಲೇಜಿನ ದಿನಗಳ ಬಗ್ಗೆ
ಹಾ ಹೇಳುತಿದ್ದೆಯೇ
ಹಾ ಈಗ ಮುಂದುವರೆಸಲೇ
ಹಾ ಮುಂದೆ ವರೆಸೋಣ
ಆ ನಂತರಾ ಮೇಲೆ ಇಲ್ಲಿ ಹೊಸ ಕೊಠಡಿಗಳನ್ನು ಕಟ್ಟಾಡಲು ಕಟ್ಟಡಗಳನ್ನು ಕಟ್ಟಲು ಪ್ರಾರಂಭಿಸಿದರು. ನಂತರ ಅದು ಮುಗಿದ ಮೇಲೆ ನಾವು ನಮ್ಮ ಕೊಠಡಿಯಲ್ಲಿ ಇರೋವ ಎಲ್ಲರೂ ಹೊಸ ಒಂದು ಕಟ್ಟಡ ಈಗ ಬಂದೆವು ಹ್ಮ್ ಇಲ್ಲಿಗೆ ಬರುವ ವಸ್ಟರಲ್ಲಿ ನಂದು ಅಲ್ಲಿಯೇ ಎರಡು ವರ್ಷ ಕಳೆಯಿತು ಎರಡು ದರ್ಜೆ ಆ ಕಾಲೇಜಿನ ಎರಡು ವರ್ಷಗಳು ಏನು
ಇಂದಿನ ವರ್ಷ ಈ ಈ ಕೊಠಡಿಗೆ ಬಂದಿರುವಂತಹದ್ದು.
ಹಾ ಲಾಸ್ಟ್ರ್ ಲಾಸ್ಟ್ ಕಳೆದ ವರ್ಷ ಡಿಸೆಂಬರ್ ನವೆಂಬರ್ ಅಲ್ಲಿ ಬಂದೇವೆ ಈ ಒಂದು ರೂಮಿಗೆ ಹ್ಮ
ಹಿಂದಿನ ವರ್ಷ ಕೊನೆಯೇ ತಿಂಗಳಿನಲ್ಲಿ ಬಂದಿರಂತಹದ್ದು
ನಂತರ ಇಲ್ಲಿಗೆ ಬಂದೆವು ನನ್ನ ಕಾಲೇಜಿನ ದಿನಗಳು ಮುಗಿದೆವು ಪರೀಕ್ಷೆ ವಿಷಯಗಳನ್ನು ಬರದೆ ಈಗ ಕೆಲಸಕ್ಕಾಗಿಯೇ ಹುಡುಕುತ್ತಿದ್ದೇನೆ
ಹ್ಮ
ಹೌದು ಏನೋ ಕೆಲಸ ಮಾಡುವ ರೀತಿ ಕಾಣುತ್ತಿದೆ
ನೀರನ್ನು ಕುಡಗಿಯುತ್ತಿದ್ದೇನೆ
ಹೌದೇ ನೀವು ದಿನಕ್ಕೆ ಎಷ್ಟ ಟು ಲೀಟರ್ ನೀರನ್ನು ಕುಡಿಯುತ್ತೀರಿ
ಎರಡು ಲೀಟರ್ ನೀರನ್ನು ಕುಡಿಯುತ್ತೇನೆ
ಅಳತೆ ಮಾಡಿ ಕುಡಿಯುತ್ತೇರೆ
ಹ್ಮ್ ಹೀಗ ಅಳತೆ ಮಾಡಿ ಕುಡಿಯುತ್ತೇನೆ
ಹ್ಮ್ ಒಳ್ಳೆದು ಒಳ್ಳೆ ಅಭ್ಯಾಸ ಆರ ಚೆನ್ನಾಗಿ ನೋಡಿಕೊಳ್ಳಬೇಕು ನೀರು ಕುಡಿಯುತ್ತಿದ್ದರೆ ಅದು ತಾನಾಗಿ ಒಂದು ಸಮತೋಲನಕ್ಕೆ ಬಂದು ಬಂದು ಬಿಡತದೆ
ಹ್ಮ
ಹ ಬೇರೆ ಏನು ನೀವು ಹ ಪ್ರೋಟೀನ್ ಗಳನ್ನು ಸೇವಿಸಲು ಬೇರೆ ಏನನ್ನು ತಿನ್ನುತ್ತೀರಿ
ಸದ್ಯಕ್ಕೆ ಯವುದು ನ್ನು ತೆಗೆದುಕೊಳ್ಳುತ್ತಿಲ್ಲ ಮುಂಚೆ ಎಲ್ಲವನ್ನು ತೆಗೆದುಕೊಳ್ಳುತ್ತಿದ್ದೆ ಸದ್ಯದ ಮನಸ್ ಮನೆಯ ಪರಿಸ್ಥಿತಿ ಸರಿಯಿಲ್ಲ ಅದಕ್ಕಾಗಿ ಎಲ್ಲವನ್ನುೂ ನಿಷೇಧಿಸಿದ್ದೇನೆ
ಹೂ ಅದು ಒಳ್ಳೆಯದ ಬಿಡ ಮನೆ ಪರಿಸ್ಥಿತಿ ಸರಿ ಇಲ್ಲ ಎಂದ ಮೇಲೆ ಹೇಗೆ ಅವುಗಳನ್ನ ಎಲ್ಲ ತೆಗೆದುಕೊಳ್ಳಲು ಆಗುತ್ತದೆ
ನಿಮ್ಮ ಆರೋಗ್ಯ ಚೆನ್ನಾಗಿದಿಯೇ
ನ ಆರೋಗ್ಯ ಚೆನ್ನಾಗಿಯೇ ಇದೆ
ಹೂ
ಹೂ ನೀವು ನನಗೆ ಆಗಲೇ ಕರೆ ಮಾಡಿರೋದು ನನಗೆ ಈಗ ಗೊತ್ತಿದೆ ಅದು
ಹೌದೇ
ಹೌದು ಅದು ನನ್ನ ಜಮವಾಣಿಯಲ್ಲಿ ತೊದಸುತ್ತಿದೆ ನಾನು ನಿಮ್ಮ ಕರ ಎಷ್ಟು ನಿಮಿಷಗಳ ಕಾಲ ಆಗಿದೆ ಎಂದು ನೋಡಲು ತಗದೆ ನಂತರ ನೋಡ ರ ಅದು ಈಗ ಕರೆ ಬರುತ್ತಿದೆ
ಹ ಬೆಳಗ್ಗೇನು ಹಾಗೆ ಆಗಿದೆ ನನ್ನ ಅಕ್ಕ ನನಗೆ ಕ ಹಾಕ್ಯಾರ ಇನ್ನು
ಇಲ್ಲಲ್ಲ ಈಗ ನೀವು ಆಗಲೇ ಕರೆ ಮಾಡಿದೀವಿ ಈ ಕರೆಯನು ಸ್ವೀಕರಿಸಿ ಎಂದಿರಲ್ಲ ಇದೇ ರೀತಿ ಮುಂಜಾನೆ ಆಗಿದ್ದೇ
ಹಾ ನನಗೂ ಮತ್ತೆ ನಮ್ಮ ಅಕ್ಕಗ ಹೀಗೆ ಆಗಿತ್ತು
ಹೌದೇ ಹೂ ಮಧ್ಯಾಹ್ನ ಊಟಕ್ಕೆ ಏನು ತಯಾರಿ ಮಾಡಿದ್ದೀರಿ
ಹೂ ಇನ್ನೂ ಏನುೂ ತಯಾರಿ ಮಾಡಲಿಲ್ಲ ಈಗ ತಾನೇ ಮಲಗಿ ಸ್ವಲ್ಪ ಸಮಯದ ನಂತರ ಇದ್ದೆ ಹ್ಮ್ ನಿ
ನಂತರ ಈ ಕರೆಗಳನ್ನೆಲ್ಲಾ ಮಾತನಾಡಿದ ನಂತರ ನಿಮಗೆ ಒಂದು ಮೊತ್ತ ಬರುತ್ತೆ ಹತದೆ ಅಲ್ಲವೇ ದುಡ್ಡು ಆ ದುಡ್ಡಿನಲ್ಲಿ ಇವ ಈ ಒಂದು ಕರೆಗೆ ಈ ಒಂದು ಒಂದು ವ್ಯವಸ್ಥೆಗೆ ನೀವು ಮುನ್ನೂರು ರುಗಳನ್ನು ಏನು ಮಾಡಬ ಈಗ ಪಾವತಿಸಬೇಕಾಗುತ್ತದೆ
ಸರಿ
ಹ್ಮ್ ನಾನು ಮುಂಜಾನೆ ಪಾವತಿಸಿದೆ ನಮ್ಮ ನಾನು ಪಾವತಿಸಿರಲ ಇಲ್ಲ ಬೇಡ ಏಕೆ ಪಾವತಿ ಹ ಹೂವಿಂದು ಅದಕೊಂಡೆ ನಂತರ ನಮ್ಮನ್ನೆಲ್ಲಾ ಬೇರೆ ಒಂದು ಅದು ಗುಂಪಿಗೆ ಗುಂಪಿಗೆ ಹಾಕಿ ಅವರು ಸಂದೇಶಗಳನ್ನು ಕಳಿಸಿದ್ದರು ನೀವು ಇದಕ್ಕೆ ನಾವು ಮುಂದಿನ ಒಂದು ಏನದು ಕೆಲಸಗಳನ್ನು ಹಾಕಲು ಅಥವಾ ಅನುಸ ಸರಿಸಲು ಆಗುತ್ತದೆ ಅಲ್ಲಿ ತನಕ ನಾನು ಬೇರೆ ಯಾವುದೇ ಒಂದು ಹೊಸ ಹೊಸ ಸಂಖ್ಯೆಗಳಿಗೆ ಗೆ ಹೊಸ ಕೆಲಸವನ್ನು ಹಚ್ಚುವುದಿಲ್ಲ ಎಂದು ಅಂದರು ಹಾಗಾಗಿ ನಾನು ಮುನ್ನೂರು ರುಗಳನ್ನು ಕಟ್ಟಿದ್ದೇನೆ
ಒ ಹೊಸ ನೋಂದಾಣಿ ಸಂಖ್ಯೆಗೆ
ಸಂಖ್ಯೆಗೆ ಅಲ್ಲ ಪ್ರ ಪ್ರತಿಯೊಬ್ಬರು ಈ ತರ ಯಾರು ಕರೆಗಳನ್ನು ಮಾಡಿ ಮಾತನಾಡು ತರೋ ಅವರೆಲ್ಲರೂ ಕಟ್ಟಬೇಕಾಗುತ್ತದೆ.
ಹ್ ಓ ಸರಿಯಾಗಿದ್ದರೆ
ಬಿಡಿ ಎನ್ನಿಲ್ಲಾಂದರೂ ಇದರಲ್ಲಿ ನಾವು ಎರಡು ಸಾವಿರದವರೆಗೆ ಮಾಡಬಹುದು. ಅದರಲ್ಲಿ ಮೂನ್ನೂರು ರೂಗಳು ಹೋದರೆ ಏನಂತೆ ಹ್ಮ್
ಇನ್ ನೀನು ಒಂದು ನೋಂದಾಣಿ ಸಂಖ್ಯೆ ನಿಮಗೆ ಕೊಟ್ಟಿದ್ದೇನೆ ಅಲ್ವಾ ಅದನ್ನು ಗುಂಪಿಗೆ ಸೇರಿಸಲಾಗಿದೆೆಯೇ?
ಹಾ ಗುಂಪಿದ್ದೇನೆ ನಿಮ್ಮ ನಿಮ್ಮದು ಮತ್ತೆ ನನ್ನ ಗೆಳತಿಯರದು ಮತ್ ತ್ತೆ ನನ್ನ ತಾಯಿ ಅದು ಮೊನ್ನೇನು ಹಾಕಿದ್ದೆ ಆದರೆ ಅವರು ಅದಕ್ಕೆ ಅದ್ ಅವರು ಹಾಕಲಿಲ್ಲ ಅವರು ಈಗ ಕೇಳಿದ್ದಾರೆ ಇಂದು ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ವೇಳೆ ಒಳಗಡೆ ಹಾಕಿದ್ದಾರೆ ಅಷ್ಟೇ ಮಾಡುತ್ತೇನೆ. ಎಂದು ಹಾಗಾಗಿ ಇಂದು ಹಾಕಿದ್ದೇನೆ ನಿಮಗೆ ನಾಳೆ ಬರುತ್ತ್ ತ್ತದೆ
ಹ್ ಹ ಸರಿಯಾದ ಸಮಯದಲ್ಲೇ ಬರುತ್ತಿದೆ. ನನಗೂ ಸ್ವಲ್ಪ ಸಮಯ ಇರುತ್ತದೆ ರಜೆ ಇರುತ್ತದೆ. ಹ ಮಾತನಾಡಬಹುದು.
ಹೆ ಹಾ ಅದು ನಿಮಗೆ ಬಂದ ನಂತರ ತರ ನೀವು ನೀವು ಸಹ ಅದನ್ನು ಬೇಗ ಮುಗಿಸಿಕೊಳ್ಳಿ ಆಗ ನೀವು ಸಂಖ್ಯೆಯನ್ನು ಬದಲಾಯಿಸಿಕೊಳ್ಳ್ ತಿರೋ ಅಥವಾ ನಿಮ್ಮ ಅಕ್ಕರ ಸಂಖ್ಯೆಯಲ್ಲಿ ಮುಂದುವರಿಸುತ್ತೀರೋ.
ಸಂಖ್ಯೆಯನ್ನು ಬದಲಾಯಿಸಿಕೊಳ್ಳುತ್ತೇನೆ ಯಾಕಂದರೆೆ ಅಕ್ಕ ಪೋನ್ ಸಮಯ ಸಿಗೋದಿಲ್ಲ ಅಕ್ಕಗೆ ಕೆಲಸಗಳು ಜಾಸ್ತಿ ಇರುತ್ತದೆ. ಆದ್ದರಿಂದ ನಾನು ಸ್ವಲ್ಪ ಹೊಸ ನಾನು ಸ್ವಲ್ಪ ಬಿಡುವಾಗಿರುತ್ತೇನೆ ನಾನೇ ಮಾತನಾಡುತ್ತೇನೆ.
ಅಂಕೊಳ್ಳಿ ಹಾಗಾದಾರೆ ಮತ್ತ್
ಅವರಿಗೂ ಕೊಟ್ಟಾರೆ ಅವರು ಪಾಪ ಕೆಲಸಗಳಲ್ಲಿ ಮುಳುಗಿ ಹೋಗಿರುತ್ತಾರೆ. ಮಾತನಾಡಲು ಸಮಯ ಸಿಗುವುದಿಲ್ಲ ಅವರಿಗೆ
ಏನು ಮಾಡೋದು ಮದುವೆೆಯಾಗಿ ಸಂಸಾರ ನಡೆಸಿದ್ದಾರೆ ಅಲ್ಲವೇ ಮಕ್ಕಳು ಮರಿ ಅತ್ತೆ ಅತ್ತೆ ಮಾವ ಮನೆ ಕೆಲಸ ಮಕ್ಕಳನ್ನು ಶಾಲೆಗೆ ತಯಾರಿ ಮಾಡಿ ಕಳಿಸುವುದು ಅವರಿಗೆ ತಯಾರಿಸುವುದು ತುಂಬಾ ಕೆಲಸಗಳು ಇರುತ್ತದೆ.
ಹ್ಮ್ ತೋಟ ಬೇರೆ ಇದೆ ಅಲ್ಲವೇ ಹೂವಿನ ತೋಟ
ಹೌದು
ಕ್ಕೆ ಬೇರೆ ಹೋಗಬೇಕು ಅವರು
ಹ್ಮ್ ಹ್ಮ್
ಹಸು ಬೇರೆ ಇದೆ ಹಸುವನ್ನು ನೋಡಬೇಕು ಮನೆಯ ಕೆಲಸಗಳು ಮಕ್ಕ್ ಕ್ಕಳನ್ನು ನೋಡಬೇಕು ಅತ್ತೆ ಮಾವಗೆ ಊಟವೆಲ್ಲ ತಯಾರಿ ಮಾಡಬೇಕು
ಹ್ಮ್ ಒಂದು ಹೆಣ್ಣಿಗೆ ಅದೇ ಒಂದು ಹೆಣ್ಣಿಗೆ ಅದೇ ಅಭ್ ಅದೇ ಒಂದು ದೊಡ್ಡ ಕೆಲಸ ಕೆಲಸಕ್ಕೆ ಹೋಗದೆ ಅಷ್ಟನ್ನನ್ನೆಲ್ಲ ನಿಭಾಯಿಸುತ್ತಾರೆ ಅಲ್ಲಾವೇ ಅದು ಒಂದು ಒಳ್ಳೆಯ ವಿಷಯ ಕೆಲವೊಬ್ಬರು ಕೆಲಸಕ್ಕೆ ಹೋಗಿಯೂ ಸಹ ಮನೆಯ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಿಭಾಯಿತ
ಹ್ಮ್ ಅದರಲ್ಲಿ ನಮ್ಮಮ್ಮ ನನ್ನ ತಾಯಿ ಸಹ ಒಬ್ಬರು ಗೆಳತಿ ಕೇಳುತ್ತಿದ್ದೀಯಾ ನಿನಗೆ ಗಳತಿ
ಹ
ಏನು ಇಲ್ಲ ಹೇಳಿ
ಕೇಳುತ್ತಿದೆ ಹೇಳಿ ಏನು ವಿಜಯ
ಅಲ್ಲ ನೀವು ಹೇಳತಿೀರಲ್ಲ ಇನ್ನುೂ ಕೆಲ್ಸಕ್ಕೆ ಹೋಗಿ ಮನೆಯನ್ನು ನಿಭಾಯಿಸಿ ಸುತ್ತಾಳೆ ಅಂತ ಅದರಲ್ಲಿ ನಮ್ಮ ತಾಯಿನ ಒಬ್ಬಳು ಅ ಎಂದು ಹೇಳುತ್ತಿದ್ದೆ
ಹೌದು ನಿಜವೇ ನನ್ನ ತಾಯೂ ಒಬ್ಬಳು ಅದರಲ್ಲಿ ನನಗೆ ನನ್ನ ತಾಯಿಯ ಬಗ್ಗೆ ತುಂಬಾ ಹೆಮ್ಮೆ ಇದೆ
ನನಗೂ ಅಷ್ಟ ನಮಗಾಗಿ ತುಂಬಾ ಕಷ್ಟ ಪಡುತ್ತಾವಳ
ಹೌದು
ಅವರನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಆಸೆ ಇದೆ
ಹೌದು ನನಗೂ ಅಷ್ಟೇ ಈಗ ಎಷ್ಟು ಕಷ್ಟ ಪಡುತ್ತಿದ್ದರೋ ಅದಕ್ಕಿನ್ನ ಎರಡು ದು ತಪ್ಪಷ್ಟು ಅವರನ್ನು ಖುಷಿಯಿಂದ ನೋಡಿಕೊಳ್ಳಬೇಕು ಎಂಬುವ ಆಸೆ ಇದೆ
ಹ್ಮ
ಮುಂದಿನ ಕರೆಯಲ್ಲಿ ಸಿಗಗೋಣವೇ
ಹಾ ಸಿಗೋಣ ಧನ್ಯವಾದಗಳು
ಹಾ ಧನ್ಯವಾದಗಳು